ಹಲೋ
ಆರಾಮಿದಿ.
ಆರಾಮ್ ಇದಿನ್ರಿ ನೀವ ಅರಾಮ್ ಇದೀರಿ.
ನಾನು ಆರಾಮದೀನಿ ನೀನ.
ನಾವು ಅರಾಮದೀವ್ರಿ.
ಹ್ಮ್ ಏನ್ ಮಾಡತಿ.
ಏನ್ ಇಲ್ರಿ ಹೊಲ್ಕ್ ಹೋಗಿದಿವ್ರಿ.
ಹಾ ರೀ
ಹೊಲ್ದಿಂದ ಬಂದಿವ್ರಿ ಈಗ.
ಹ್ಮ್ ಯಾವ ಎಷ್ಟ ಗಂಟೆಗೆ ಹೋಗ್ತೀರಾ ಮಾರ್ನಿಂಗ್.
ಆ ಮು ಜೆನೆ ಏಳು ಗಂಟೆಗೆ ಅದು ಹೋತನ್ರೀ ಹೊಲಕ.
ಮುಂಜಾನೆ ಏಳ್ ಗಂಟೆಕ್ ಹೋಗಿ ಈ ಯಾವಾಗ ಈಗ್ ಏ
ಹೋಗಿ ಸಂಜಿಗ್ ಕ ಆರೂವರೆ ಏಳಗ್ ಬರ್ತನ್ರಿ.
ಹಾ ಹಾ ಹ್ಮ್. ಆಯ್ತು ಚೆನ್ನಾಗಿದೆ ನಿಮ್ ವರ್ಕ್ ಎಲ್ಲಾ ಈಗ ಹೊಲ್ದಲ್ಲಿ.
ಹೌದ್ರಿ ಚಲೋ ಐತ್ರಿ.
ಹ್ಮ್ ಹ್ಮ್ ಈ ಅದು ಆಯ್ ಈಗೆಲ್ಲಾ ಕಬ್ಬ ಅಷ್ ನೀವು ಕಬ್ಬ ಅಷ್ಟೇ ಬೆಳಿತೀರಾ.
ಹಾ ರೀ ಎಲ್ಲ ಕಬ್ಬ ಐತ್ರಿ ನಮ್ ನೀರಾವರಿ ಐತ್ರಿ.
ಹಾ ರೀ.
ಎಲ್ಲ ಕಬ್ಬಾನ್ ಹಚ್ತೀವ್ರಿ ನಾವೆಲ್ಲ.
ಹ್ಮ್ ಹ್ಮ್ ಹ್ಮ್ ಮತ್ ಕಬ್ಬ ಬಿಟ್ಟ ಮತ್ತ ಈ ಕಬ್ಬ ಕಂಟಿನ್ಯೂ ಕಬ್ಬಾನೇ ಬೆಳಿತೀರಾ ಮತ್
ಇಲ್ರೀ ಮೂ ಮೂರ್ ವರ್ಷದಾಗ ಕಬ್ಬ ಬೆಳಿತೀವ್ರಿ. ಮೂರ್ ವರ್ಷ ಆಗಂತ ನೆಲ ಕಾಲಿಗಿ ಆಗ್ಲ ಅಂತ್ತೇಳಿ ಒಂದ ಕಡ್ಲಿ ಬೆಳಿತೀವ್ರಿ ನಾವು.
ಹ್ಮ್ ಹ್ಮ್ ಮತ್ತ ಈಗ ಮೂರ್ ವರ್ಷ ಆದ್ಮೇಲೆ ಮತ್ತ ಕಡ್ಲಿ ಹಾಕ್ ಕಿ ಮತ್ತೆ ಮತ್ತೆ ವಾಪಸ್ ಕಬ್ ಕಬ್ಬ ಹಾಕ್ತೀರಾ. ಹ್ಮ್ ಮತ್ತೆ ಈಗ ಬೇಸಿಗೆಯಲ್ಲಾ ಬೇಸಿಗೆಯಲ್ಲಿ ಎಲ್ಲಾ ನೀರ್ ಸಿಗುತ್ತಾ ನಿಮ್ಗೆ.
ಹಾ ಹೊಳಿ ಐತ್ರಿ ನಮ್ಮಲ್ಲಿ ಐನಾಪುರ್ ಊರ್ ಐತ್ರಿ ನಮದ ಹೊಳಿ ಐತ್ರಿ.
ಹಾ ಹಾ ಹಾ ಓಕೆ ಅಂದ ಅಲ್ಲಿಂದ ನಿಮಗ ಹಾ.
ಹಾ ಹೊಳಿದ ಒಂದು ಪೈಪ್ ಲೈನ್ ಅದಾವ್ರಿ ನಮವು.
ಹಾ.
ಆ ಪೈಪ್ ಲೈನ್ ದಿಂದ ನೀರ್ ಹಚ್ತೀವ್ರಿ ನಾವ್.
ಓಕೆ ಅಲ್ಲಿಂದ ನಿಮ್ಗೆ ನೀರ್ ತಗೊಂಡು ನೀವ್ ಎಲ್ಲಾ ಕಬ್ಬಿಗೆಲ್ಲಾ ಉಣಿಸ್ತೀರಾ.
ಹೌದ್ರಿ ಹೌದು ಹೌದು.
ಹ್ಮ್ ಹ್ಮ್. ಮತ್ತೆ ಎಲ್ಲಾ ಅಂದ್ರೆ ನೀವು ನಿಮ್ ಸೈಡ್ ಅಲ್ಲಿ ಫ್ಯಾಕ್ಟ್ರಿ ಜಾಸ್ತಿ ಇದಾವೆ ಅನ್ಸುತ್ತೆ.
ಹೌದ್ರಿ ಹೌದ್ರಿ ಫ್ಯಾಕ್ಟರಿ ಜಾಸ್ತಿ ರೀ ನಮ್ ಕಡೆ.
ಮತ್ ನೀವು ಹೀಗ್ ಹೆಂಗ್ ಮೂರ್ ವರ್ಷ ಅಂದ್ರೆ ಒಂದ್ ವರ್ಷಕ್ಕೆ ಕಬ್ಬ ತಗ್ದು ಮತ್ತೆ ವಾಪಸ್ ಹಚ್
ಇಲ್ರಿ ಇಲ್ರಿ ಹಾಂಗ್ ಇಲ್ರಿ ಹಾಂಗಿಲ್ರಿ ಒಂದ್ಸರ ಪೆಲಪ್ ಅಷ್ಟಟ್ ಕಬ್ಬ ಹಚ್ತೀವ್ರಿ. ಹಚ್ಚಿದ ಮ್ಯಾಗ ಕಬ್ಬ ಕಡ್ಕೊಂಡ್ ಹೋಗ್ತಾರೀ ಅದನ್ ಬಂದ್ ಫ್ಯಾಕ್ಟರಿ ಅವ್ರ್. ಹಾ ಹಾ ಇಲ್ ಇಲ್ ಇಲ್ರಿ ಅವ್ರ ಫ್ಯಾಕ್ಟ್ರಿ ಅವ್ರ ಬರ್ತಾರ ಕಬ್ಬ ಕಡ್ಕೊಂಡ್ ಹೋಗ್ಲಕ್ಕ.
ಹಾ.
ಅವ್ ಬಂದ್ ಕಬ್ಬ ಕಕೊಂಡು ಹೋಗ್ತಾರ್ರಿ. ಕಬ್ಬ ಕಡ್ಕೊಂಡ್ ಮ್ಯಾಗ ಮತ್ ಹೇಳತ್ರಿ ಕಬ್ಬ ಮತ್ ಅಳಗೆ ನೋಡ್ಕೊಂಡು ಫಸ್ಟ್ ಹಡ್ಕೊಂಡು.
ಹಾ ಅಂದ್ರೆ ಮತ್ತೆ ಅದನ್ನ ಕ್ಲೀನ್ ಮಾಡಿ ಮತ್ತೆ ಅದ್ ಕಬ್ಬ ಬರ್ತ್ತೆ ಅಂದ್ರೆ ಈಗ ಒಂದು ಪೋಟ್ ಹೆಂಗ್ ಹಚ್ತೀವಿ ಹಂಗೆ ಈ ರೀ ಪೋಟ್ ಹೆಂಗ್ ಮಾಡ್ತಿವಿ ಹಂಗೆ ಹ್ಮ್. ಹ್ಮ್ ಹ್ಮ್ ಹ್ಮ್ ಅಂತ ಅದ್ ಫ್ಯಾಕ್ಟ್ರಿ ಅವರು ಫ್ಯಾಕ್ ಟ್ರಿ ಅವ್ರ್ ತಗೊಂಡ್ ಹೋಗಿ ನಿಮಗೆ ಹೆಂಗೆ ಅಂದ್ರೆ ಅವ್ರು ಹೆಂಗ್ ನಿಮಗೆ ಅಮೌಂಟ್ ಕೊಡ್ತಾರೆ.
ಆ ನಮ್ಗ ಮೂರ್ ಸಾವಿರದ ಐದನೂರು ರೂಪಾಯಿ ನಾತದ್ರೀ.
ಹಾ.
ಅದನ್ನ
ಅಲ್ಲ ಅವ್ರು ನಿಮಗ ಅಲ್ಲ ಅಂದ್ರೆ ಹಂಗಲ್ಲ ನಾನ್ ಕೇಳ್ತಾ ಇರೋದು ಈಗ ನಿಮ್ಗ ಅಕೌಂಟ್ಗೆ ಹಕ್ಕ ತರ ಯಾವಗನ್ನ.
ಹೌದ ಹೌದು ಹೌದು ಅಕೌಂಟಿಗ ಹಾಕ್ತಾರೆ.
ಹ ಹಾ ಅದಷ್ಟು ಜಸ್ಟ್ ಅವ್ರು ಬರ್ತಾರೆ ಕಬ್ಬ ನೋಡ್ತಾರೆ. ಹಾ ತಗೊಂಡ್ ಹೋಗಿ ಅವ್ರ ಫ್ಯಾಕ್ಟ್ರಿ ಅವ್ರ ಅಲ್ಲಿ ಸಾಕಷ್ಟು ಫ್ಯಾಕ್ ಕ್ಟ್ರಿ ಇದಾವೆ ಎಲ್ಲರೂ ಬರ್ತಾರ ಅಥವಾ ಒಂದೇ ಫ್ಯಾಕ್ಟ್ರಿ ಅವ್ರ ಬರ್ತಾರ.
ಇಲ್ಲಿ ಸುತ್ತಮುತ್ತ ಅಂದ್ರರಿ ಒಂದು ಐದ ಪ್ಯಾಕ್ಟರ್ ಬರ್ತಾವರಿ ಆಲ್ಮೋಸ್ಟ್.
ಅವ್ರ ಅವ್ರೇ ಬರ್ತಾರೆ ಚೆನ್ನಾಗಿದೆ ಕಣಮ ಮತ್ತೆ ಮತ್. ನೀವು ಎಮ್ಮೆಯದು ಏನಿಲ್ಲ ಬರೆ. ಕ ಅಷ್ಟೇ ಇದಾವ ಹ್ಮ್ ಎಷ್ಟದಾವೆ.
ಹ ಯಮ್ಗೂಳ ಯಾಡ್ ಹಿಂಡು ಅದಾವ್ರೀ.
ಹ್ಮ್
ಒಂದ ಯಾಡ ಕರ್ಗೋಳ ಅದಾವ್ರಿ.
ಹ ಅವೆಲ್ಲಾ ಮತ್ತೆ ಈಗ ಹಿಂಡು ಹದಾವಂದರಿ ಅಲ್ಲ ಅವನೆೆಲ್ಲಾ ಹಂಡ ಹಾಲೆಲ್ಲಾ.
ಆ ಮುಂಜೇನಿ ಅಲ್ಲೇ ಡೇರಿ ಐತ್ರಿ ಡೇರೆದವ್ರು ಬರ್ತಾರು.
ಹ್ಮ್
ಹ ಡೇರೆದವ್ರಿಗ ಹಾಕ್ತೇವ್ರಿ.
ಹ್ಮ್
ಮುಂಜಾನಿ ಒಂದ್ ಐದ್ ಲೀಟರ್ ತಕ ಇರ್ತಾವ್ರೀ.
ಹ್ಮ್
ಅವೌತ್ ನಾಲಿ ಡೇರೆಕ್ ಹಾಕ್ತವ್ಯೂ.
ಹ್ಮ್
ಸಂಜಿ ಮಾಡಿ ಒಂದ್ ನಾಕುವರಿದಿಂದ ಐದ್ ಲೀಟರ್ ಸಕ ಸಂಜಿ ಮಾಡಿರ್ತಾವ್ರಿ.
ಹ್ಮ್
ಒಂದ್ ಎರಡ್ ಲೀಟರ್ ಮನಿಗ ಇಟ್ಕೋತಿವ ಮತ್ ಮೂರ್ ಲೀಟರ್ ಹಾಕ ಬಿಡ್ತತಿವ್ರಿ.
ಹ್ಮ್ ಹ್ಮ್ ಅಲ್ಲಾ ಈಗ ನೀವು ಫ್ಯಾಕ್ಟ್ರಿ ಅದ ಅಂದ್ರೆ ಈಗ ಹಾಲ್ ತಗೊಳ್ತಾರಲ್ಲ ಅವ್ರಗೆ ಹಾಕ್ತಿರಿ. ಈಗ ಒಬ್ಬೊಬ್ಬರು ಮನೆ ಮನೆಗೆಲ್ಲಾ ಕೊಡ್ತಾರಲ್ಲ ಹಾಲೆಲ್ಲಾ ಹಂಗೆ ನೀವೆ ನೀವ ಕೊಡ್ತೀರಾ.
ಹಾ ಅದು ಮನಿಮನಿ ಕುಡಲ್ರಿ ನಾವು ಪ್ಯಾಟ ಮ್ಯಾಗ ಹಾಕ್ತಿವ್ರೀ.
ಅಂದ್ರೆ ನೀವು ಅಂಗಡಿಗೆ ಹಾಕೋದು ಅದ್ರದೇ ಫ್ಯಾಕ್ಟ್ರಿ ಅದ್ರದೆ ಅಂಗಡಿ ಇರುತ್ತ. ತ್ತಲ್ಲ ಹಾಲಿನ ಅಂಗಡಿ ಅಲ್ಲೇ ಹೋಗಿ ಹಾಕ್ತಿರಿ.
ಹಾ ಅದಕ್ ಹಾಕ್ತಿವ್ರೀ ಅಂದ್ರ ನಮಗ ಅವ್ರ. ಎಮ್ಮೆ ತರ್ಲಕ್ಕ ಅದು ಅಡ್ವಾನ್ಸ್ ಕೊಟ್ಟಿರ್ತಾರೀ.
ಓ ಅದಕ್ಕೆ ಅಲ್ಲೆ ಹಾಕ್ತೀರಾ ಹ್ಮ.
ಎಮ್ಗಳ ತೊಂಬ ಬರ್ಲಕ್ಕತ್ತಂದ ಒಂದ್ ಐವತ್ ಸಾವಿರ ರೂಪಾಯಿದ ಅಡ್ವಾನ್ಸ್ ಕೊಡ್ತಾರ ಅವ್ರು ನಮ್ಗ.
ಹ್ಮ್
ಅವು ಐವತ್ ಸಾವಿರ ರೂಪಯಿ ಅಡ್ವಾನ್ಸ್ ಕೊಟ್ಟ್ರಂದ್ರ ನಾವ್ ಎಮ್ಮಿ ತರ್ತಿವಿರದ್ರಲ್ಲಿ.
ಹ್ಮ್
ಎಮ್ಮಿತ್ಂದ ನಾವು ಅದ್ರಿಂದ ಹಾಲ ಹಿಂಡಿ ಅವ್ರಿಗೆ ಮುಟ್ಸ್ಲಾಕ್ ನೋಡ್ತೀವ್ರಿ ರಕ್ಕ.
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ ಅದು ಚಲೋ ಇರ್ತೆ ಈಗ. ಈಗ ನೀವು ಮತ್ತೆ ಎಮ್ಮೆದ ಮಾಡಿದ್ರ ಅದ್ರದ್ದೆಲ್ಲ ಈಗ ಅ ಶಗ್ನಿ ಎಲ್ಲಾ ಇರುತ್ತಲ್ಲ ಅದು ಅದನ್ನೆಲ್ಲ ಏನ್ ಮಾಡ್ತ
ಹಾ ರ ಅದನ್ನ ಮೂರನೇದ ಯಾನದ ಕಡ್ಲಿ ಹೋತ್ರಿಲ.
ಹ್ಮ್
ಕಡ್ಲಿ ತಗೋತಿರು ಮೂರ್ ಮೂರ್ ಬೆಳಿ ಕಬ್ಬ ತಕ್ಕೊತಿವು.
ಹ್ಮ್
ಕಬ್ಬ ತಗದ್ಮ್ಯಾಗ ಕಡ್ಲಿ ಹೆಚ್ಚಿರ್ತೀವ್ರೀ.
ಹಾ
ಆ ಕಡ್ಲಿ ರಾಶಿ ಮಾಡ್ಕೊಂಡ್ಮ್ಯ ಆಗ ನೆ ಎಲ್ಲಾ ಕುಲ್ ಆಗರ್ತದೀ ಅವ್
ಹ್ಮ್
ಕುುಲ್ಲಾ ಅಂತಂದ್ರೆ ಅವಾಗ ತಿಪ್ಪ ಗೊಬರ ಏನ್ ಮಾಡ್ತವ್ರ ಜೆ ಸಿ ಬಿ ತರಿಸ ಟ್ಯಾಕ್ಟರ್ ಡಿ ಬಿಿ ಹೋಗದ್ ಬಿಡ್ತವ್ರ ಆ ಕಡೆ
ಹ್ಮ್ ಹ್ಮ್ ಹ್ಮ ಅವಾಗ ನೀವು ಮತ್ತೆ ಕಬ್ಬ ಯ ಅಂದ್ರೆ ನೀವು ಯಾವ ರೀತಿ ಹೆಂಗ್ ಕಬ್ಬ ಹಸ್ತೀರಿ ಅಂದ್ರೆ ನಿಮ್ ಕಡೆ ಕಬ್ಬ ಹೆಂಗ ಅಂದ್ರೆ ಈ ಪಾ ಟೈಪ್ ಇರ್ತಾವ ಹೆ
ಇಲ್ರ ಆ ಕಬ್ಬ ಹೆಂಗ್ ಮಾಡ್ಕೊತಿರ ನವ ಕಡ್ಲಿ ಹೋದ್ಮ್ಯಾಗ ನೆಾ ತೇರ್ ಮಾಡ್ಕೂತಿರ್ಪಯಿಲ್ಲ ಅ ಪಲ್ಟಿ ಹೊಡದು
ಹ್ಮ್
ಬಲ್ಟಿ ಹೊೋಡ್ ದಿನ ಯಾರ್ ಮಾಡ್ಕೋತಿವರಿ ಆಮೇಲೆ ನಂಗರಿ ಊಟ್ರ ಮಾಡ್ಕೋತೀವರಿ
ಹ್ಮ್
ಆ್ತ್ ಅಗಸ್ಟ್ ಟೈಮ್್ದಾಗ ಹೆಂಗ ಮಾಡ್ತತಿವ್ರೀ ಸ ಸಾಾಲ ಬಿಟ್ಟಬಡ್ತವ್ರ ಕದ್ದನ್ ಸಾಲ್
ಹ್ಮ್ ಹ್ಮ್ ಹ್ಮ್ ಹ್ಮ್ ಅಂದ್ರೆ ಮ ಮಳಿ ಆಗತ್ತಲ್ಲ ಆ
ಹಾ ಮಳಿ ಮಳಿ ಆ ಟೈಮ್್ದಾಗ ಹಾ ಆ ಟೈಮದಾಗ ಮಾಡ್ತೀವಿ ಇಂಥ ಬೇಾಸಿಯಾಗ ಏನ ಐತ್ರಿ ಅದ ಕಬ್ಬ ಬರಲ್ರಿ ಇಂತ ಬೇಾಸಿಯಾಗ ನೀರು ನೀರು ಬರಬುರಿ ಆಗಲ್ದಕ್ಕ
ಹ್ಮ್
ಅದ್ರ ಸಂಬಂಧ ನಾವು ಆಲ್ಮೋಸ್ಟ್ ಬ್ಯಾಸಿಯಾಗ ಮಾಡಂಗಲ್ಲ ಅದಕ್ ಹೆಂಗ್ ಮಾಡ್ತಿವು ಅಗಸ್ಟ್ ಈ ಟೈಮ ದಾಗ ಮಳಿ ಇರತ್ರಿಲೇ
ಹ್ಮ್
ಆ ಟೈಮ್ ನವು ಕಬ್ ಹಚಿದತಿವಿಂದ್ರ ಅದ ಬಿದ್ ಜಾಗದಾಗ ಕಬ್ ನಾತತ್ರಿ
ಹ್ಮ್ ಹಂಗಾದ್ರೆ ಈಗ ಅಗಸ್ಟ್ ಹಾಕಿದ್ರೆ ಅದ ಎಷ್ಟ್ ಮಂತಗ್ ಬರುತ್ತೆ
ಹ ಆಗಸ್ಟ್ ಆಯ್ತ ಅಂದ್ರ ಮುಂದಿನ ವರ್ಷ ನವೆಂಬರ್ ಟೈಮ್ ದಾಗ ಹೋಯ್ತ್ರಿ ಆಲ್ಮೋಸ್ಟ್ ಅಲ್ ಒಂದು ಹನ್ನೆರಡರಿಂದ ಹದ್ನಾಕ್ ತಿಂಗಳಕ್ಬ್ಬರಿ
ಹದ್ನಾಕ ತಿಂಗಳ ನಿಮಗ್ ಬೇಕು ಅದ ಅಂದ್ರೆ ಕಬ್ಬ ಆಗಿ ಫ್ಯಾಕ್ಟ್ರ ಹೋಗುತ್ತಾನ ಅಂದ್ರೆ ಒಂದ ಹದ್ನಾಕ ತಿಂಗಳ ಬೇಕು
ಹಾ ಹದಿನಾಕು ತಿಂಗಳು ಬತ್ ಅಂದ್ರೆ ನಮಗ ಬೆಳತದಕ್ ಇನ್ಕಮ್ ಬರತ್ ರೀ ಹೆಸ ನಮಗ್
ಹಾ ಹಾ ಹಂಗಿದ್ರೆ ಚೆನ್ನಾಗಿರುತ್ತೆ ಬಿಡಿ ಹಂಗಿದ್ರೆ
ಇಕ್ಕಂದ್ರೆ ಹಂಗ್ರಿ ಜೂನ್ ಟೈಮ್ ದಾಗ ಬಿತ್ತಿ ಡಿಸೆಂಬರ್ ಫೆಬ್ರವರಿ ಮಾರ್ಚ್ ಈ ಟೈಮ್ ದಾಗ ಕಳಸ್ತವ್ರ ಕಬ್ಬಾ
ಹ್ಮ್
ಅದಕ್ಕೆ ನಮಗೆ ಇನ್ಕಮ ಬಾಳ ಬರಲ್ರಿದು
ಹ್ಮ ಹ್ಮ ಅಲ್ಲಾ ಈಗ ಮತ್ತೆ ಈಗ ಕಬ್ಬ ಹಚ್ಚಿದ್ರಿ ನಿಮ್ದ್ ಹೊಳಿ ಆಯ್ತಂತ ಹೇಳಿದ್ರಲ್ಲ ಆ ಹೊಳಿಯಲ್ಲಿ ಜಾಸ್ತಿ ಈಗ ಮಳೆ ಆಾಗಿಿ ಹೋಳಿಯಲ್ಲಿ ಹೋದ್ರೆ ನಿ್ಮೂರಲ್ಲಿ ಅಂದ್ರೆ ಹೊಳೆ ಬರುತ್ತಾ
ಹಾಂ ರೀ ಹೊಳಿ ಬದ ರೀ ನಮ್ಮಲ್ಲಿ
ಮತ್ತೆ ಈಗ ಅವ ಕಬ್ಬ ಅದು ಏನ್ ಮಾಡ್ತೆ -ರವಾಗ
ಆ ಕಬ್ ಬಾದ್ ಆತವ್ರೀ ನಮ್ ಚಲೋ ಎತ್ತು ಅಂದ್ರ ನಮ್ ಕಬ್ ಉಳಿದತ್ರಿ ಒಂದ್ ಜರ ಎತ್ ಎತ್ರ ಪ್ರದರ್ಶನ ಆಗತ್ತ ಅಂದ್ರ ನಮ್ದೊಂದ ರ ಕಬ್ಬ ಉಳಿ ಐತ್ರಿ ಇಲ್ಲಾತ್ತಂದ್ರೆ ಏನ ಮಾಡ್ಲಕ್ ಬರಲ್ಲ ಕಬ್ ಬಾದ ಹೋೋಗತ್ರಿ ಕಬ್ಬಾದತ್ ಅಂದ್ರ ಕಬ್ಬಾದಾತಂದ್ರೆ ಮತ್ ಕಡ್ದ ಎಲ್ಲಾ ಒಟ್ಟಿ ಸೂಟ್ಟ ಬಿಡ್ತಿರರೇಲ್ಲ
ಹ್ಮ್ ಹ್ಮ್ ಅವಾಗ ನಿಮ್ಗ್ ಲಾಸೆ ಅದು
ಹ ಲಾ ದ್ರಿ ಮತ್ತ ಹೊಳಿ ಬತ್ತಂದ್ರೆ ಏನ್ ಮಾಡ್ಲರಲ್ರ ಜರಲ್ಲ ಆ ನಮಗೆ ಮಳಿ ಬಂದು ಹೋದ್ರು
ಅಲ್ಲ ಈಗ ಬರೇ ಕಬ್ಬ ಅಷ್ಟೇ ಈಗ ಎಲ್ಲಾದ್ರೂ ಜಾಗ ಉಳಿದಿದ್ರೆ ಮತ್ ಯಾವ್ದಾದ್ರು ಹಿಂಗೆ ಅಡ್ಕೆ ಗಿಡ ಅದು ಹಚ್ಚಿರ್ತಾರ ಅಂತವ ಏನ್ ಹಚ್ಚಿರ್ತೀರ ನೀವು
ನಮ್ ನಮ್ ನೆಲಕ್ ಬರಲ್ರಿ ಆಲ್ಮೋಸ್ಟ್ ಅಲ್ಂತಾವ ಇವು ದ್ರಾಕ್ಷಿ ಮತ್ತ ಅಡಿಕೆ ಗಿಡ ಇಂಥವೆಲ್ಲಾ ನಮ್ ನೆಲಕ್ ಬರಲ್ರಿ
ಹಾ ಅಂದ್ರೆ ಈಗ ಮಾವಿನ ತೋಪ್ಪ ಅದು ಬರುತ್ತಲ್ಲ ಮಾವ
ಹಾ ಮಾವಿನ ಗಿಡದು ಅಪ್ಪುಪರ ಮನಿ ಸಂಬಂಧ ಹತ್ಕೊಂಡಿರ್ತಿವ್ರ ನಾವು ಬರೇ ಹ್ಮ್ ಹಾ ಒಂದು ಎಲ್ಲೇರೆ ಒಂದು ನಾಕೈದು ಅಲ್ಲಿ ಎಲ್ರರಿ ಬ ಹೊ ಹೊಲ್ಲಾ ಮನಿ ಇತ್ತರ್ಲಾ ಮನಿ ಹತ್ತಕ್ ಒಂದ್ ನಾಕೈದು ಎಲ್ರರಿ ಹಚ್ಚಿರ್ತರಿ
ಹ ಅಂದ್ರೆ ನೀವು ಹೊಲ್ದ ಮನೆಯಲ್ಲೇ ಮನೇನು ಹಾಕಿದ್ದೀರಾ
ಹಾ ಹೊಲ್ದ ಮುನಿ ಐತ್ರಿ ನಮ್ದು ದು ಅಂದ್ರ ಮುಂಜೆನೆ ಹೋಗ್ತೀವ್ರೀ ಸಂಜೆಗಡ್ಸಕ್ ಬರ್ತೀವ್ರ ನಾ
ಹಾ ಊರಾಗ ಒಂದ್ ಮನೆ ಇದೆ ಹೊಲ್ದಾಗ ಒಂದ್ ಮನೆ ಹಾಕಿದೀರಾ
ಹಾ ಹೌದ್ ಹೌದ್ರಿ
ಅಲ್ಲಿ ಹೋಗುದು ಬರುದು ಅಲ್ಲ ಅಲ್ಲಿ ಎಲ್ಲಾ ಅಡ್ಗಿ ಎಲ್ಲಾ ಅಲ್ಲಿ ಹೋಗ ಅಲ್ಲಿ ಅಡ್ಗೆ ಅದು ಎಲ್ಲ ಮಾಡ್ತೀರಾ
ಆಲ್ಮೋಸ್ಟ್ ಆಲ್ ಒಂದ್ ಸ್ವಲ್ಪ ಕಡಿಮೆ ಅಡ್ಗೆ ಮಾಡ್ದ
ಹಾ
ಇಲ್ಲಿಂದ ಕಕೊಂಡ್ ಹೋಗ್ತಿವ ಯಾನ್ರೆ ಬಾಳ ಎಮರ್ಜನ್ಸಿ ಇ ಅಂದ್ರ ಅಲ್ಲಿ ಮಾಡ್ತವ್ ಅಡಗಿ
ಮತ್ ನೀವ ಅಲ್ಲಿ ಹೊಲದಲ್ಲೇ ಇರ್ಬೇಕಲ್ಲ ಮತ್ತೆ ನೀವ್ ಹಂಗ ಹ
ಅಯ ಊರಾಗ ಮನಿಗೋಳದವ್ರ ನಮ್ಮು ಅದಕ್ ಇರ್ಲಕ್ ಆಗಲ್ರಿ ಅಲ್ಲಿ ಸುಮ್ಮ್ ಮುಂಜೆನೆ ಹೋಗತಿವ್ರಿ ಸಂಜೆ ಗಿಸಕ್ ಬರ್ತಿವರ್ಲಾ ಎಲ್ಲ ಆಲ್ಮೋಸ್ಟ್ ಆಲ್ ಟೈಮ್ ಅಲ್ಲಿ ಇರ್ತಿವರ್ಲಾನಾವ
ಹ್ಮ್ ಹ್ಮ್ ಅಲ್ಲಿ ಬರೇ ಮ ನೀ ನಿಮಗ್ ಇರ್ಲಿಕ್ಕೆ ಮನಿ ಮತ್ತೆ ಆ ಆ ಎಮ್ಮಿಗಳೋಳ್ಗೆ ಅಷ್ಟೇ ಹಾ ದನಗಳೋಳ್ಗೆ ಇರ್ಲಿಕ್ಕೆ ಅಷ್ಟೇ ಮಾಡಿದ್ದೀರಿ ಮತ್ತ ಈಗ ಬರೋ ಮುಂದ್ ಹೆಂಗ ಮಾಡ್ತೀರಾ ನೀವ್ ದನ್ಗಳನೆಲ್ಲಾ ಒಳಗಡೆ ಕಟ್ಟಿ ಬರ್ತೀರಾ
ದನ್ಗಳಲ್ಲ ಒಳಗ್ ಕಟ್ಟತಿವರಿ ಕಿಲಿ ಹಾಕೋಂಡ ಮೇವುಒಗದ ಬಂದ್ ಬಿಡತೀವರೀ ಅದ
ಹ್ಮ್ ಮುಂಜಾನೇ ಅವ್ನ್ ಹೋಗಾನ ಹೊರ್ಗ್ ತಗಿತೀರಾ
ಮುಂಜಾನೆ ಹೋದಗಜ್ ಹೊರ ತಗದ ಕಟ್ಟದ್ರಿ ಮತ್ತ
ಹ್ಮ್
ಮತ್ ಹೊರ ಕಟ್ಟಿ ಸಂಜೆ ಮಾಡಿ ಬರತ್ನಯಾಗ ಮತ್ ಅವತ್ ನಾನ್ ಮೇಯಸುದ್ ಮೇಯಿಸಿ ಆಮೇಲೆ ಅವತ್ನೆಲ್ಲಾ ಎಮ್ಮಿ ಹಿಡ್ಕೊಂಡ್ ಮತ್ ಒಳ ಕಟ್ಟಿ ಬಂದ್ಬಿಡ್ದು
ಮತ್ತ ಅದಕ್ಕ ಹೂವು ಅಂದ್ರೆ ಈಗೆಲ್ಲಾ ಸಿಟಿಯಲ್ಲೆಲ್ಲಾ ಹೆಂಗ್ ಹೊರಗಡೆ ಬರ್ತೆ ಲ್ಲ ಹಂಗ್ ನೀವು ಎಮ್ಮಿಯನ್ನೆಲ್ಲ ಹೊರಗಡೆ ಬಿಡ್ತೀರಾ ಹಾ ರೀ
ಕಡೆ ಬಿಡಲ್ ನಾವು ಗುಟಕ ಕಟ್ಟಿ ಬಿಟ್ಟಿರ್ತವ್ರೀ ಅಲ್ಲಿ ನಾವು ಮೇವ ಕಟ್ಕ ಕೊ ಬರ್ದ ಮೇವು ಕಕೊಂಬಂದು ಕರ್ರಿಸಿ ದನಗೋಳಗಿ ಒಗದ ಬಿಡುದ
ಓ ಅಂದ್ರೆ ಮೆವು ಹಾಕಿರ್ತೀರಾ ನಿಮ್ಮಲ್ಲಿ
ಹಾ ರೀ ಹೊಲ್ದ ಮೇವ ಇರತ್ರಿ ಬದು ಇರ್ತಾರ್ಲ ಲಾಸ್ಟ್ ಕ ಒಡ್ಡದು ಇರ್ತಾವಲಾ
ಹ್ಮ್
ವಡ್ಡ ಮೇವು ಇರುತ್ತದ ನಮ್ಗ
ಹ್ಮ್
ಅದ್ರದಿಂದ ಅದನ್ನ ಕಡ್ಕೊ ಬಂದ್ ಕತ್ತರಿಸಿ ದನ್ಗಳ ಬೀತರ್ನು ಹಾ ರೀ ಅವು ಕಟ್ಟಿದ್ರುಡಿಯೋದಾವ್ರಲ ಅವಕ
ಹಾ
ಅದಕ್ಕ ಹೆಂಗ ಮಾಡ್ತತಿರ ಕಟ್ಟೆ ಮೇವ್ ಹಕ್ತಿರವ್
ಹ್ಮ್ ಹ್ಮ್ ಈಗೆಲ್ಲಾ ನೀವು ಹಾಲ್ ತಗೊಂಡ್ ಹೋಗ್ತಾರ ಅವ್ರ ನಿಮ್ ತನ ಬಂದ ಹಾಲ್ ತಗೊಂಡ್ ಹೋಗ್ತಾರ ಅಥವಾ ನೀವೇ ಅಲ್ಲಿ ಹೋಗ್ ತಗೊಳ್ತೀರಾ
ಅಂದ್ರೆ ಡಿಪೆಂಡ್ ಹೆಂಗರತ್ರಿ ಅದ ಹಾಲ್ ನಮ ಹಟ್ಟಿಯಗ್ ಬಂದ್ ತೊಂಡ್ ಹೋದ್ರ ಅಂದ್ರ ಒಂದ್ರಾ ಕಡಿಮಿ ರೇಟ್ ರೀ ಹಾ ನಾವ ಹೋಗಿ ಹಾಕಿ ಬಂದ್ವಿ ಅಂದ್ರೆ ಒಂದ್ ಐದ್ ರೂಪಾಯಿ ಅನುದಾನ ಕೊಡ್ತಾರಿ ನಮ್ಗ ಅವ್ರು ಹ್ಮ ಹಿಂಗ್ ಮಾಡ್ತವ್ರನುವ ಅದ್ರ ಸಂಬಂಧ ಎನ್ ಮಾಡ ಇರಿ ಏನ್ ಒಂದ್ ಹತ್ ಲೀಟರ್ದಕ ಹಾಲಿ ಇರ್ತವ್ರೀ ನಮ ನಮ್ ಕಾಕಾನ ಕುೂಡ್ಸಿ
ಹ್ಮ್
ಅದ್ರ ಸಂಬಧ ಏನ್ ಮಾಡ್ತಿೀ ಗಾಡಿ ತಗೊಂಡ ನವು ಊರಗ್ ಬಂದ ಹಾಲ್ ಹಾಕ್ತಿವಿ ಆಲ್ಮೋಸ್ಟ್
ಹ್ಮ ಅದು ಚೆನ್ನಾಗಿರುತ್ತೆ ತ್ತೆ ಬಿಡಿ ಹೋಗಿ ಹಾಕದು ನಿಮ್ಗೂ ಒಂದು ತಗೊಂಡ್ ಹೋಗೋದು ಉಳ್ತಾಯ ಆಗತ್ತೆ
ಹಾ ಅವ್ರ ಹೇಳಲ್ರಿ ನಮ್ಮ ಮದ್ಯಕ ಬಂದ ಹೊದ್ರ ಅಂದ್ರ ಐವತ್ತೈದು ರೂಪಾಯಿ ಕಿಲೋ ಅಂತ ತೋತಾರ ಹಾಲ್ನ
ಹ್ಮ್
ಇತ್ತ ಅವ್ರ ಹತ್ರಕ್ ತಗೊಂಡೋಗ್ ಹಕಿದ ಅಂದ್ರ ಅರವತ್ತ ಎರಡು ಅರತ್ ಮೂರ್ ರೂಪಾಯಿಂಗ್ ಕೊಡ್ತವ್ರ ನಮ್ಗ
ಹ್ಮ್ ಚಲೋ ಬಿೇಡಿ ಚೆನ್ನಾಗಿರುತ್ತೆ ಮ ಅಂದ್ರು ನಿಮ್ಗೂ ಈ ಕಡೆ ಕೆಲ್ಸಾನೂ ಆಯ್ತು ಈ ಕಡೆ ಹೊಲ್ದು ಆಯ್ತು ಈ ಕಡೆ ಹಾಲಿಂದು ಆಯ್ತು
ಮುಂಜೆಾನೇ ಸ್ವಲ್ಪ ಲಲೆಗಸಗೋತಿರ್ಲಾ
ಹೌದಾ
ಮುಂಜೆಾನೆ ಹೋದಾಗ ಎಮ್ಮೆ ಹಣಂಡ್ಕಾಸ ಮಾಡಿ ಹಿಂಡ್ಕುಂಡ್ ಮಾಡಿ ಬರ್ತವಿ
ಆಯ್ತು ಒಕೆ ಒಕೆ ಮತ್ತೆ ಸಿಗೋಣ ಮತ್ತೆ ಕೇಳ್ತೀನಿ ನಾ ನಿಮ್ಗೆ
ಸರಿ ಸರಿ ಆಯ್ತು ಆಯ್